ಹಾ ಕೆಳ್ತ್ ರೀ.
ತಗದ ನೋಡ್ರಿ ನಿಮ ನಿಮಗ್ ಕೇಳಸಾಕತ್ತದಿಲ್ರಿ.
ಹಂ ಕೆಲ್ಸಾಕತ್ತ ನೋಡ್ರಿ ಆರಾಮ್ ಅಲ್ರೀ ಹಾ ಆರ್ ಆರಾಮ್ ಇದ್ದೆವ್ವ್ ನೋಡ್ರ್
ಹಾ ಹಾ ನಾವು ಆರಾಮಿದೇವ್ ನೋಡ್ರಿ.
ಹಾ ಹಾ ಏನ್ ನಡದದ ರಿ ಮತ್ತ.
ಮತ್ತೇನಿಲ್ಲ ನೋಡ್ರಿ ಸುಮ್ ಎಲ್ಲಾ ಕೆಲ್ಸ ಅದ ಆಗ್ಯದ್ರಿ ಸುಮ್ ಕುತ್ತಿದ್ದೇವ್ ನೋಡ್ರಿ.
ಹೌದ್ರಿ.
ನೀ ಏನ್ ಮಾಡ ಕತ್ತೀರಿ.
ಹ್ಮ್ ಏನಲ್ರಿ ಇಲ್ಲೇ ಮನ್ಯಾಗ ಕುಂತಿದೇವ್ರಿ.
ಹೌದ್ರಿ.
ಹಾನ್ ರಿ
ಹ್ಮ್ ಹ್ಮ್ ಮತ್ತೇನ್ರೀ ಯಕಡೆನ ಸುತ್ತಾಡಕ್ ಗಿತ್ತಡಕ್ ಹೋಗಿದ್ರ ಏನ್ರಿ ಮತ್ತ.
ಏ ಇಲ್ರಿ ಯಕಡ ಹೋಗಿಲ್ಲ ನೋಡ್ರಿ ಸುತ್ತಾಡಕ್ ಅದು.
ಮೊನ್ನೆ ಸ್ಟೇಟಸ್ ಇಟ್ಟಂಗ ಆಗಿತ್ರಿ ಅದಕ್ಕ ಕೇಳಿದೇವ್ ನಾವನು. ಹಾ ನಿಮ್ ಫ್ರೆಂಡ್ ಯಾರ ಹೇಳ್ದಿರಲ್ರರಿ ಬೀದರ್ಕ್ ಹೋಗಿದ್ರ ಅಂತ ಹೇಳಿದರಿ.
ಹೌದ್ರಿ.
ಹ್ಮ್
ಹ ಹ ಹೋಗಿದ್ದೀವ್ರಿ ಹೊ ಹೋಗಾನ ಒಂದೇ ಒಂದೇ ದಿಂದಾಗ್.
ಒಂದೇ ದಿಂದಾಗ್ ಬಂದ್ರ ಏನ್ ಹೌದಾ ಕೆಲ್ಸ ಇತ್ತೇನ್ರೀ ಅಲ್ಲಿ ಏನ್ರ ಬೀದರ್ ದಾಗ್ ಸುಮ್ ಹೋಗಿದ್ರಿ
ಹಾ ಸುಮ್ಮ ಹೋಗಿದೆವ.
ಹೌದ್ರ ಅಲ್ಲ ಏನ್ ಆದ್ರಿ ಬೀದರ್ ದರ್ ದಾಗ್ ಏನ್ ಏನ್ ಆದ್ರಿ?
ನಾ ಏನು ನೋಡ್ಲಿಲ್ರಿ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ರಿ ಹಂಗೆ ಮುಗಸ್ಕೊಂಡ್ ಬಂದಿವ್ರಿ.
ಹೌದ ರೀ.
ಹ್ಮ್ ರಿ ಬಂದ್ ಕೇಸಿನ ಇನ್ ಗುಲ್ಬರ್ಗಾ ನೋಡಿನ್ ಬಂದ.
ಗುಲ್ಬರ್ಗಾ ದಾಗ್ ನೋಡಿದ್ರ್ಯಾ.
ಹ ಇವಾಗ ಬಂದಿನಾಲ್ ದರ್ಗಾಕ್ ಹೋಗಿದ್ದೇವ್ ರಿ.
ಹ್ಮ್
ಹ್ಮ್ ದರ್ಗಕ ಕೋಗಿ ದರ್ಗಾ ದರ್ಗಾ ಎಲ್ಲಾ ನೋಡ್ಕೊಂಡವ್ರಿ. ಚಲೋದ್ರಿ ದರ್ಗಾ ನೋಡಂಗ ನೋಡಂಗದ.
ಹಾ ದೊಡ್ಡದ ದೊಡ್ಡದಾದ ದರ್ಗಾ ನಾವು ನೋಡಿವ್ರಿ ಮದ್ಲ.
ಹ್ಮ
ಹ ಚಂದ ಅದ್ರಿ ದರಗಾ ಭಾಳ ಚಂದ ಆದ್ರಿ ಹೊರಗಲ್ಲಿ ಜಾತ್ರಿನೂ ಆತದ ರಿ ಹೊರಗಡೆ.
ಹಾನ್ ರಿ ಮತ್ತ ಅಲ್ಲಿ ಅಲ್ಲಿ ದರ್ಗಾದಾಗ ಹಿಂದ್ಗಡೆ ಎಲ್ಲ ಪಾರಿವಾಳ ಅವೆಲ್ಲಾ ಬಾಳಷ್ಟ ಕಕುಡ್ತಾವ ಅಲ್ಲೆಲ್ಲಾ. ಕಾಳದು ಹಾಕದು ಬಾರಿ ಚಂದ ಅದ ನೋಡಕ್. ಹ್ಮ ಅಲ್ರರಿ ಇನ್ನೊಂದ್ರೀ ಆಕಳಸ ಮದ ಮುಂದ್ ಬಂದು ಆಕ ಸೈಡ್
ಪಾರಿವಾಳ ಅದು ಬಾಳ ಬಾಳ ಸಾಕ್ಯ್ರಿ ಅಲ್ಲಿ ಬಾಳ ಅದಾವ್ರಿ ಪಾರಿವಾಳ
ಅಲ್ಲೇ ಅವಾವನ ಗಾಳಿಗಳು ಬಂದ್ರಿನ್ ತಿಗಸ ಹೋಗ್ತಾಯಐತ್ದ ಇದು ಮಾಡ್ತಾರೆ ನೋಡ್ರಿ ಅಲ್ಲಿ ಅಲ್ಲಿ ಇನ್ನೊಂದತ್ ನೋಡ್ರಿ ತೋತ್ಲ ಅಂತ ಕೇಶದಲ್ಲಿ ಪಾರ್ವಾ ಇದ ಇದ್ ಬಂದ ಆಕಡೆ ಸೈಡ್ ಅವರು ಸಮಾಧಿ ಮಾಡಿದ್ದರು ಅಾದರೆ
ಅದೇ ಆಗ ಹೌದೌದು ಮತ್ತ ಅಲ್ಲಿ ಏನ ಗಾರ್ಡನ್ ಆಂತಲ್ರರಿ ಗಾರ್ಡನ್ ಏನ ಸೈನ್ಸ್ ಎಕ್ಸಿಬಿಷನ್ ಆದಂತ ಅಪ್ಪ ಗಾರ್ಡನ್ ಅಂತ ಆದಂತಲ್ರರಿ
ಹ್ಮ ಅಪ್ಪಗಡ ಮಾತ್ರಿ ಮತ್ತ ಅಪ್ಪ ಟೆಂಪಲ್ ಆದ್ರಿ ಅಪ್ಪ ಗಾರ್ಡನ್ ಆದ್ರಿ ಮತ್ತ ಬ ಹಾರ
ಹಾ ಬುದ್ಧಿವಾರ್ ನೋಡ್ರಿ ನೋಡರ್ಬೇಕಲ್ರಿ ಮತ್ ಅದನ್ನು ಹೌದ್ರಿ ನಾವನು ಹೋಗ್ಬಕ್ಂದಿವವ್ರಿ ಬ ಅಾರಕ ಹೋಗಕ ಆಗ್ಲಿಿಲ್ಲ ನೋಡ್ರಿ ಒಟ್ಟ
ಹ್ಮ್ ಹ್ಮ್ ಹಾ ನೋಡ್ಬ ಮಸ್ತ್ ಮಾಡ ಮತ್ ಅಲಿನ ಅವಾಗ ಅಷ್ಟ ಕಟ್ಟಡ ಅಷ್ಟ ಕಷ್ಟ ತ್ರಿ ಈ ಮತ್ತ ಹೊರ್ ಸೈಡ್ ಹೊರ್ಸಡ್ ಕಟ್ಟನ್ ಮಾಡಿ ಗೇಟ್ ಮಾಡಿ ಭಾರಿ ಮಾಡಿಬಿಟ್ರ ಒಲ್ಲ
ಹ್ಮ್ ಅಲ್ಲಿ ಬಾಳ ಹೇಳ್ತಾರೀ ಬುದಧ್ವಾರದ್ದ ಗುಲ್ಬರ್ದಂದು ಅವಾಗ ನಾವ್ ಸಣ್ಣರ ಇದಿದ್ದಾಗ ಸ್ಕೂಲ್ ಒಳಗ ಕರ್ಕೊಂಡ್ ಹೋದಾಗ ಹೋಗಿದೀವ್ರೀ ಅದನ್ನು ಪೂರ ರಾತ್ರಿ ಆಗಬಿಟ್ಟಿತ್ರಿ ಟೈಮ್ ಆಯ ಬಿಟ್ಟಿತ್ರು ಗೇಟ್ ಆಗಿಬ ಬಿಟ್ಟಿದರಿ ಈ ಗೇಟ್ ತೆಗಲ್ರಿ ಆಯ್ತ ಆರ್ ಗಂಟೆ ಲಾಸ್ಟ್ ಏನ್ ಇರ್ತದಂತ್ರಿ ಗೇಟ್ ಮುಚ್ಚಿ ಬಿಡ್ತಾರಂತರಿ ಹೆಂಗಾಗಿ ಒಂದೇ ಒಂದ್ಸತಿ ನೋಡಿ ಅ ಅ ಹೊರಗಿಂದ ಹೊರಗ ನೋಡಿ ಬಂದ್ಬಿಟ್ಟಿ್ರರಿ ನಾವು ಹೊರಗಿನನ್್ಲಾಾಸೆ ನೋಡಿ ಬಂದೇವ್ರಿ ಒಳಗ್ ಹೋಲಕ್ ಬಿಡ್ಲಲ್ರರಿ ಅದನ್ನು ಕತ್ಲಾಗಿತ್ರಿ ಏನು ಸರಿಯ ಕಾಣಲಾಗ ತ್ರಿ ಆ ಹೊರಗಡೆ ಸ್ಟ್ಯಾಚುಗಳು ನಿಂದ್ರಷಾರ್ ನೋಡ್ರಿ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿದು ಯಾರ್ಯಾರದಾರ ಎಲ್ಲಾರೂ ಸ್ಟ್ಯಾಚುಗಳು ನಿಂದರ್ಸ್ಯಾರಲ್ರರಿ ಅದಷ್ಟೇ ಕಂಡಿತ್ರಿ ನಮ್ ಮತ್ ಬಾಳ ಗೇಟೆ ಆಗ್ಬಿಟ್ಟಾರೀ ಮತ್ತೆ ಒಳಗ ಏನು ಕಾಣಲಿ ಇಲ್ರರಿ ಹಂಗಾಗಿ ಮತ್ತ್ ಯಾವಾಗಾರ ಹೋದ್ರಯತ ಅಂತ ಬಂದ್ಬಿಟ್ಟೇವ ನಾವು
ಹ್ಮ ಹಾ ಹ್ಮ ಚಲೋದ್ರೀ ಆ ಸೈನ್ಸ್ ಇದನ್ ಆದೂ ಮಸ್ತ್ರೀ ನೋಡಕ್
ಹ್ಮ ಅದಂದ ಚಲೋ ಆದ್ರಿ ಅದಕ್ ಹೋಗಿ್ರರಿ ನಾವವು ಒಂದ್ಸಲ ಹೋಗಿದೇ್ರರಿ ಸೈನ್ಸ ಇಂದ ಅದೇನ ಲಾಸ್ಟ್ ಈಗ ಒಂದು ಇದು ಆದ್ರಿ ಅದು ಕನ್ನಡಿನ ಮುನಿ ದಾರಿನೇ ಕಾಣಲ್ರರಿ ಓದ
ಹ ಹಾ ವಟ ದಧಾರಿ ವದು ದಧಾರಿ ಕಣಲು
ದಾರಿನ ಕಾಣಸಲ್ರರಿ ನೋಡಕ್ ಬಾಳ್ನಗು ಬರ್ತ್ರಿ ಅದ್ರ ಹಓದ ಅಂದ್ರ ಆಯ್ತ್ ನೋಡ್ರಿ ಏನ ಎಲ್ಲೇನ ಕಳ್ಕೊಂಡಿವ ನನ್ ಆತ ದಾರಿನೇ ಗೊತ್ತಾಗಲ್ಲ ಎಕಡೆ ಹೋದ್ರುನು ನಾ ದಾರಿನೇ ಕಾಣಸಲ್ರಿ ನಮ್ಮ ಮುಖನೇ ಕಾಣ ಕಂಡುಬಿಡ್ತದ ಕನ್ನಡಿನೇ ಕಂಡು ಬಿಿಡ್ತು
ಹ್ಮ ಹನ್ರಿ ಇಲ್ಲಿ ಇಲ್ಲಿ ಕಳ್ಕೊಂಡಿವನಪ್ಪಾ ಇಲ್ಲೇ ಬಂದ್ ನೋಡುವನ
ಹಾ ನಡುುವ ಬಂದ್ ಏನ ಅಂತಾರಲ್ಲಪ್ಪಾ ಇ ಎಂತ ಅಂಜಿ ಬಂದ್ಬಿಡ್ತ ಒಂದ್ಸಲ ಮತ್ತತ್ ಯಾರನ ಬಂದಾರ ಅಂದ್ರ ಅವರು ಅವ್ರರು ಹೋಗಕತ್ತಿದ್ರ ಅಂದ್ರೆ ಅವ್ರು ನೋಡಕ ಅವ್ರಂತೆ ಹೋಗಿಬಿಟ್ಟಿಗೆ ಹೊರಗ್ ಬಂದಿವವ್ರಿ ನಾವು
ಹ್ಮು್
ಹ್ಮ ಮತ್ತ ಅಲ್ಲಿ ಏನೋ ನಕ್ಷತ್ರಾಲಯನೂ ಆದಂತಲ್ರಿ ಅಲ್ಲೇ ಕೆೇಳಗೆ ಆದ್ರೆ ಬಟ್ ನಾವು ಇಲ್ಲಲಿರಿ ಅಲ್ಲಿ ಏನ ನಾವ್ ನಾವೊದಾಗ ಏ ಟಿಕೆಟ್ ಕೊಡ್ಲಲ್ರೀ ಅವ್ರು ಏನೋ ಎಷ್ಟು ಮಂದಿ ನೋಡೋರು ಇದ್ರು ಅಂದ್ರೆ ಅಷ್ಟೇ ಕೊಡ್ತಾರಂತ ಟಿಕಿಟ ಹಂಗಾಗಿ ನಾವಿದ್ರು ಏನ್ ಮಾಡೋದಪ್ಪ ಈಗ ಯಾರ ಮಂದಿ ಇಲ್ಲಾರದರ್ ಎಲ್ಲಿಂದ ತರ್ಬೇಕ್ ಅಂತ ಹೇ ಬಿಟ್ಟಿಕೆ ನಾವ್ ನೋಡ್ ಬಂದಿವ್ರಿ ಇವಾಗ್
ಹ್ಮ್ ನೀವ್ ಆಕಡೆ ಹಲ್ರಿ ಮತ್ ನೀವ್ ಸುಪರಾಕ್ರಿ
ನಾವು ಹೋಗಿವ್ರಿ ಈ ಕಡೆ ಬಿಜಾಪುರ್ ಸೈಡ್ ಆಲಿಮಟ್ಟಿ ಅದು ನೋಡ್ಕೊಂಡ್ ಬಂದಿವ್ರಿ ಒಾ ಎಂಟರ ದಿನ ಹಿಂದೆ ಹೋಗ್ ಬಂದವ್ರೀ ನಾವು
ಹ್ಮ ಹ್ಮ ಹೆಂಗ ಎಲ್ಲೆಲ್ಲೂ ಇದ್ರ
ಸುಮ್ಮ್ ಹೋಗ್ಬೇಕಂತ ಹೋಗಿದೀರಿ ಬಿಜಾಪುರ್ ಗೋಲ್ ಗುಮಟಕ್ ಹೋಗಿದ್ದಿ್ರರಿ ಅಲ್ಲಿಂದ ಅಕಡಿ ಮುಂದಕ್ಕ ಮಾಲ್ಮಟ್ಟ್ ಡ್ಯಾಮಿಗೆ ಒಂದಿಷ್ಟು ಹೋಗಿ ಬಂದಿವ್ರಿ ಅಲ್ಲೇ ಬಿಜಾಪುರ್ ಹ್ಮೂ್ ಅವೇ ನೋಡಿ ನೋಡ್ರಿ ಅಲ್ಲೆ ನಾವೇನ್ ಎಲ್ಲಾ ನೋಡ್ಲಿಲ್ರಿ ಇನ್ನ ಬಾಳ್ ಪ್ಲೇಸ್ ಇದ್ದಂತ್ರಿ ಅಲ್ಲೀ ನಾವ್ ಬರೀ ಗೋಲ್ ಗುಮಟಂದ ನೋಡವ್ರಿ ಗೋಲ್ ಗುಮ್ಮಜ್ ನೋಡಿಗೆ ಪ್ರೇಮ್ ರೋಜ ನೋಡಿದಿರ ಅಲ್ಲಿ ಅದಾ ಆಗಣೇ ಸ್ವಲ್ಪ ಮಾರ್ಕೆಟ್ ಗೋದಿವ್ರಿ ಮಾರ್ಕೆಟ್ನಾಗ ಏನೇನ್ ತಗೋಕ ಎಲ್ಲ ತಗೊಂಡ್ಕ ಮತ್ತೊಂದ್ ಸ್ವಲ್ಪ ಮುಂದಕ ಆಲಮಟ್ಟಿಗ್ ಹೋದೇವ್ರಿ
ಇಬ್ರಾಮ್ ರೋಜ ಚಲೊ ಇರಬೇಕಲ್ಲ
ಹಾ ಮಸ್ತಗದೆ ಅದನ್ನು ರುಬ್ಜುಮ್ ರೋಜನ್ ಚೆನ್ನಾಗ ಅದು ಇಬ್ರಾಹಿಂ ರೋಜಾ ಏ ನೋಡಕ್ ಎಣ್ಣ್ ತಾಜ್ಮಾಲ್ ಅಂತರಂತ್ರಿ ಅದುಕ್ಕ ನೋಡಕ್ ಸೇಮ್ ಹಂಗೆ ಅದ್ರಿ ಅದು ಮೀನಾರ್ ಎಲ್ಲಾ ಆ ಬಾರಿ ದೊಡ್ಡ್ ದೊಡ್ಡ್ ಗೊಮ್ಮಜವ್ರಿ ಬಾರಿ ಚಂದ ಅದ್ರಿ ನೋಡಕ ಅದು ಮತ್ತಾ ಹೋಲ್ ಗುಮಟದಾನು ಚೆನ್ನಾಗದ್ರಿ ಅದನ್ನು ದೊಡ್ಡ ಗುಮ್ಮಟ ಅದ್ರಿ ಏನಾ ಒಳಗ್ ಮತ್ ಮ್ಯಾಲ ಏನ ಪಿಸಬಿಟ್ಟುಗುವ ಮಗಸಾಲೆ ಅಂತ ಕರಿತಾರತ್ರಿ ಅಲ್ಲಿ ಒಂದ್ಸತಿ ಒಂದ್ಸತಿ ಹೋದ್ರಿದ್ರ ಏನೋ ಏಳ ಸತಿ ಕೇಳ್ತಂತ್ರಿ ಅದಕ್ಕಾ ಒಂದ್ ಸತಿ ಎವದ್ ಇರೊದನ್ ನೋಡ್ಬೇಕಂದ್ರ ಎಲ್ಲಾ ಜನ ಒದ್ರ ಕಟ್ಟ ಒದ್ರ ಕತ್ಬಿಟ್ಟೇರೆ ನಮ್ಗೇನ್ ಗೊತ್ತಗ್ ಹೇಳಿಲ್ ಅವ್ರು ಹುಹ್ಮು
ಹ್ಮೂ
ಒಬ್ರೇ ಹೊದಿರಿದ್ರ ಕೇಳಸ್ತದ್ರಿ ಅವಲ್ಲಾರೂ ಒಂದ್ ನೂರು ಒಂದ್ ಅಷ್ಟ್ ಮಂದಿ ಇರ್ತಾರ್ರಿ ನೋಡಕ್ ಯಾವಾಗ್ಲೂ ಜನ ಇರ್ತದ್ರಿ ಅಲ್ಲಿ ಒದ್ರೆಕಟ್ಬದ್ ಎಲ್ಲರೂ ಸೇರಕತ್ತ್ ಸರೀ ಯಾರುರ್ದುಗ ಯಾವ್ದ್ ಸೌಂಡ್ ಬತ್ತತ್ರೀ ಅದ್ರಾಗ ಅದೇ ನೋಡೀ ಇಳದ್ ಬಂದಿವಿ ತಳಗ ಬಂದ್ ಮಾರ್ಕೆಟ್ಗೊಗಿ ಮತ್ ಅಲ್ಲಿ ಇದ್ರಾಗ ಡ್ಯಾಮ್ ಹೋಗಿವ್ರಿ ಡ್ಯಾಮ್ ಅದ ನೋಡಿದ್ವಿ ಬರೀ ದೊಡ್ಡ ಡ್ಯಾಮ್ ಆದ್ರಿ ನೋಡಿದ್ ಡ್ಯಾಮ್ ನೋಡಿ ಅಲ್ಲಿ ಗಾರ್ಡನ್ ಆದ್ರಿ ಡ್ಯಾಮ್ ನಾಗ ಡಾಮ್ ಬಲ್ಲಿ ಅಲ್ಲೇ ಮತ್ತ ಗಾರ್ಡನ್ ಕೋದಿವ್ರಿ ಮತ್ತೊಂದ್ ಸ್ವಲ್ಪ ರಾತ್ರಿ ಆಯಿತ್ರಿ ಮತ್ತ ಆ ರಾತ್ರಿ ಆಗೋಣನೆ ಕಾರಂಜ್ ಏಏ ಶೋ ಮಾಡ್ತಾರಂತ್ರಿ ಅಲ್ಲೇ ಇನ್ನೊಂದ್ ಗಾರ್ಡನ್ದಾಗ ರಿ ಅಲ್ಲಿ ಕಾರಂಜಿ ಶೋ ನೋಡ ನೋಡಕ್ ಹೋಗಿದೀವ್ರಿ ಹೋಗಿ ಅಲ್ಲಿ ಟಿಕೆಟ್ ತಗೊಂಡಿದಿವ್ರಿ ರಾತ್ರಿ ಎಂಟು ಏಳುವರೆ ಎಂಟ್ಗಂಟೆದ್ ಕೊಟ್ಟಿದ್ರು ರಿ ಶೋ ಟಿಕಿಟ್ಟ ಅದೇ ಎಲ್ಲಾ ನೋಡು ಅದೊಂದ್ ಅರ್ಧ ಗಂಟೆ ಒಂದ್ ತಾಸ ಇತ್ರಿ ಶೋ ನೋಡ್ಕಸಿಂದ್ರ ಅಲ್ಲೇ ಕುಂತ್ ನೋಡಿ ಎಲ್ಲಾ ಮುಗಿಸಸ್ಕೊಂಡ್ ಬಂದಿವ್ರಿ ಮತ್ತೆ ಊರ್ ಕಡಿ
ಹ್ಮ್ ಹ್ಮ್ ಕಾರಂಜಿ ಚಲೊ ಆಗೈತ್ರಪ್ಪ ಅಲ್ಲಿ ನೋಡಕ್ಕ ಲ್ಲಿ
ಬಾರಿ ಮಜಾ ಬರುತ್ತರಿ ಬಾಳ್ ಚಂದ ಅನಸ್ತರಿ ಹಾಡು ಹಚ್ ಬಿಡ್ತಾರೀ ಆ ಹಾಡು ತಕ್ಕನೆ ನೀರೇ ಡಾನ್ಸ್ ಮಾಡ್ತಿರಿ ನೀರ ಮ್ಯಾಲ ಕೆಳಗ ಬಾರಸ್ ಚಂದ್ ಡ್ಯಾನ್ಸ್ ಮಾಡ್ತವ ಹಾಡ ತಕ್ಕ ಟ್ಯೂನ್ ತಕ್ಕ ಡ್ಯಾನ್ಸ್ ಮಾಡ್ತವ್ರಿ
ಹ್ಮ್ ಹ್ಮ್
ಬಾರಿ ಚಂದ ಅದ್ರಿ ಅದು ಅದ ಬಾಳ ಮಜಾ ಬಂತ್ರಿ ಅಲ್ಲಿ.
ಹ್ಮಹ್ಮ್ ಎಷ್ಟೊಂದ ಆರ್ಧ ಗಂಟೆತಾರೇನ್ರಿ ಅದು.
ಹಾ ಆಫ್ ಆನ್ ಅವರ್ ಏನ್ ಒಂದನ್ ಅವರ್ ಅಸ್ತಾರ ನೋಡ್ರಿ ಒಟ್.
ಹಾ ಹಾ ಹಾ
ಹ ಅಷ್ಟು ಟೈಮಂಗ ನಾನು ಅಷ್ಟು ಗಮನಿಸಲಲ್ರರಿ ಸುಮ್ನೆ ನೋಡಕತ್ ಕುಂತ್ ಬಿಟ್ಟಿದ್ವಿ. ಒಂದು ತಾಸಿನೊಳಗ ತಾಸ್ತಾನ ಅಂತ ಇದೆ ಒಂದ್ ತಾಸ್ತಾನ ಇರ್ತದ ನೋಡ್ರಿ ಅರ್ಧ ತಾಸು ಒಂದ ತಾಸು. ನೋಡ್ಕ ಮತ್ ರಾತ್ರಿ ಗಾಡಿ ತೊಂಡೆ ಹೋಗಿದ್ದೀವ್ರರಿ ನಾವು. ಕಾರ್ ತಾಂಡು ಹಂಗೇ ಎಚ್ಚ ಕಡಿಮೆ ರಾತ್ರಿ ಆಗನ ಎಲ್ಲಾ ನೋಡಿ ಬಂದ್ರಐತೇ ನೋಡಿಕೆ ಹಂಗೆ ಕಾರ ಬಂದ್ಬಿಟ್ಟೇರಿ ರಾತ್ರಿ ಆಗಿತ್ರಿ ಊರಿ ಬರಾಟಿಗೆ ಹನ್ನೆರಡು ಹಂಗ ಹನ್ನೆರಡು ಒಂದ ಆಗಿತ್ ನೋಡ್ರಿ.
ಹಓ ಬಾಳೆಟ.
ಹ್ಮ್ ದೂರ ಆತದ್ರಿ ನಮ್ಮ್ ಊರ್ಲೈಸ ಬಿಜಾಪುರ್ ಬಿಜಾಪುರ ಮೂರ್ ತಾಸಿಂದಾರಿ ಅದ್ರಿ ಮತ್ ಅಗಡೆ ಆಲಿಮಟ್ಟೆ ಒಂದ್ ತಾಸ್ರರಿ.
ಹ್ಮ ಊಟ ಗಿಟ ಮಾಡಿದ್ರಿ ಅಲ್ರಿ.
ಹ್ಮ ರಿ ಹೊರಗೆ ಮಾಡಿದೇವ್ರೀ ಊಟ ಬುತ್ತಿಗಿತ್ತೇನ್ ಒಯ್ದಿಲ್ರಿ ನಾವೇನ್ ಮನ್ಯಗಿಂದ. ಅಲ್ಲೇ ಮಧ್ಯಾಹ್ನ ಬಿಜಾಪುರ ಅಂತ ಮಧ್ಯಾಹ್ನನೇ ಬಿಜಾಪುರ ಒಳಗ ತಿಂದಿವವ್ರಿ ಊಟ. ಮತ್ತತ್ ಆಮೇಲ್ ರಾತ್ರಿ ಏನದ ಅಲ್ಲಿ ಎಲ್ಲಾ ಶೋ ಮುಗ್ದ್ಗಳ. ಒಂದ್ ಸ್ವಲ್ಪ ಅಲ್ಲೇ ಏನ್ರ ಲೈಟ್ ಆಗಿ ತಗೊಂಡಕ ಬಂದ್ಬಿಟ್ಟಿ ರಿ ಊರಿ.
ಹ್ಮ ಹ್ಮ ಹ್ಮ
ಹ್ಮ್ ಅಲ್ಲೇ ಹೊರಗ ಸ್ನಾಯಕ್ಸ್ ಇರ್ತವ್ರಿ ಐಸ್ ಕ್ರೀಮ್ ಅವು ಮಾರ್ತಿರ್ತಾರ ಅವು ತಿಂದೆ ಹೊಟ್ಟಿ ತುಂಬಿತ್ರಿ. ನಮಗ ಸುಮ್ ಲೈಟ್ ಆಗಿ ಒಂದು. ಏನಾದ್ರರು ಅಲ್ಲಿ ಮತ್ತತ್ ಚಾಟ್ ಬಂಡಾರದ ಏನ್ ಇದ್ದಿಲ್ಲಲ್ರಿ ಸುಮ್ ಲೈಟ್ ಆಗಿ ಒಂದ್ ಸಣ್ಣ ಒಟ್ರದಾಗ ಹೋಗಿ ಒಂದ್ ಸ್ವಲ್ಪ. ಏನ್ರ ನಾಷ್ಟ ಅದು ತಿಂದಕ ಮತ್ ಬಂದ್ಬಿಟ್ರಿರಿ ಇವ್ರಿ.
ಹ್ಮ ಹ್ಮ ಹಂಗ ಟೋರಿ ಹಂಗಿತ್ತ್ರ ಬತ್ಯದಯಬೇಕ. ಇ ಚಂದ್ರೇಂದ್ರ.
ವಯವಾಗ ಚಲೋರಿ ನಮಗ ಒಂದ್ ಅಡ್ಗೆ ಮಾಡ್ರ ಡ್ಯಾಮೇಜ್ ಸಿಗ್ಲಲ್ರಿ. ಹಂಗಾಗಿ ರ್ಲಾಕ್ ನೋಡಿ ಎಲ್ಲೆರಡು ಮಾಡ್ಕೋ ಕುಂದ ಇರ್ತೀರಂದ್ರರಿ ಮನ್ಯಾಗ. ಅಲ್ಲೇ ಹಂಗ ದಿನ ಮನಯನ್ ಊಟ ಉಣದ ಇರ್ದ ಅಲ್ಲೇ ಹೊರಗೆ ಉಣಮ್ ಅಂತ ನಡ್ರಿ ಅಂತ ಅಂದ್ರ ಮ. ಮನ್ಯಾಗ ನು ಹಂಗಾಗಿ ಹಟ್ಟ. ನೋಡ್ರಿ ನಾವು ಇಲ್ಲಾಂದ್ರ ಎಏನ್ರ ಎನ್ರ ಒಯ್ತಿದ್ವಿ.
ಹ್ಮ್ ಹ್ಮ್ ಹ್ಮ್.
ಅದ ಅದೆಲ್ಲಾ ಮನಯಂದ ಒಯ್ದ್ರಿ ಚಲೋರಿ. ನಾವ್ ಹೊರಗನ ಸ್ಪೆಷಲ್ ತಿನ್ಬೇಕ ಅಂತೇಳಿ ನಮ್ಮ ಆಸೆ ಐತ್ರಿ ಹಂಗಾಗಿ ಬಿಟ್ಟ. ಇವ್ರರಿ ಅಲ್ಲಿ ಹೋದ್ಗಳ ಇದ್ರರು ಸುಮ್ಮ್ನೆ ಪುತ್ತಿನ ವೈಲಿಲ್ಲಿ ನೋಡಪ ಹಾಕನ್ ಬಿಟ್ಟು ಅನಂಗೈತ್ರಿ ನನಗೆ. ಅಲ್ಲ ಏನ್ರಿ ಊಟ ಹೂವಂದೊತ್ ರೊಕ್ಕ ತಗೋತಾರೆ ಒಂದ್ ಸ್ವಲ್ಪ ರುಚಿ ಕೊಡಲ್ಲ ಚಂದ ಮಾಡಲ್ಲ. ಅದು ರೊಕ್ಕ ಕೊಟ್ಟು ಉಂಡ್ದು ನಮ್ಗ ಏನ್ ಒಟ್ಟಿಗೆ ಹತ್ತದಂಗೆ ಆಗಲ್ರರಿ ಈಡೇ ಆಗಲ್ರರಿ ಅದು.
ಹೌದ ಹೌದು ಹಿರ್ತ.
ಇನ್ನ ಮನಂದಿನ ಒಂದೇ ರಿ ಖಾರ್ ಒಂದೇ ಖಾರ ರೊಟ್ಟಿ ಉಣ್ಲಿರಿ ಎ ರಟ್ಟಿ ತುಂಬತದ್ರಿ. ಅಲ್ಲ ಏನ್ರೀ. ಹೊಟ್ಟೆ ನಮಗ ಎಟ್ಟ ತಿಂದ್ರರು ಒಟ್ಟಿ ತುಂಬದಂಗಗೆ ಅನ್ಸಲೈತ್ರಿ ಸುಮ್ ಒಂದೊಂದ ಊಟ ತಿಂದ ಕಖಾನ ಬಳಿ ಒಳ ಊಟ ಮಾಡಿದಿರಿ ಸುಮ್ನ ಸ್ವಪ ಊಟ ಉಂಡಿ. ಬುಟ್ಟಬುಟ್ಟಿ ರರಿ ಹಸುನು ಆಲ್ಲ್ರೀ ಅದಟ್ಟ. ಚೇಂಜ್ ಮಾಡಿ ನನಗೆ ಸ್ವಲ್ಪ ಇದು ಮಾಡಿ ತಿಂದಕ ಇರಿಗೆ ಬಂದುಬಿಟ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ.
ಹೋಗ್ಬೇಕ್ರಿ ಅಕಡೆ ನೀವನು ದೂರ್ ದೂರ ಎಲ್ಲೇನ ಮಂತ್ರಾಲಯ ಅಕಡೆ ದೂರ್ ಮಂತ್ರಾಲಯ. ಈ ಕಡೆ ಬೆಂಗಳೂರು. ಅದು ಮೈಸೂರ ಹೋಗ್ಬೇಕಂತ ಆದ್ರಿ ಮನ್ಸನ್ಯಾಗ. ಹೋಗಕ ಆಗಲ ಹೇಗಿದ್ರಿ ಏನ್ ಮಾಡ್ತರಿ ಟೈಮೇ ಸಿಗಂಗಿಲ್ಲ.
ಹ್ಮ್ ಹಂಗದ್ರಿ ಮಕ ಎಲ್ಲಾ ಕೆಲಸ ಹರ್ತಾಡತಲ್.
ಹ್ಮ್ ಆಯ್ತ್ಸ ಸರಿ ಮತ್ ನಿಮ್ ಹಿಂದಾಡಿ ಹಸ್ತನ್ ಒಂದ್ ಸ್ವಲ್ಪ ಮನ್ಯಾಗ ಹೊದ್ರಕತಾರಿ.
ಆಯ್ತಾಯ್ತು ಮ.